ಜೊತೆ ಆಟಡ್ತವ್ನೆ ಹ ಹಲೋ ಕಾಫಿ ಮಾಡುದ್ರಾ. ಫುಲ್ ಫುಲ್ ಫೈನ್ ನೀವು ಹ ಹೇಳಿ ಕೇಳನ
ಹೇಳಲ್ದ್ರೆ ಕೇಳ್ತೀವಪ್ಪ ನೀವು ದೊಡ್ಡ
ನಾಂದೇನಿಲ್ಲ ನೀವೇ ಹೇಳ್ಬೇಕು ನೀವೇ ದೊಡ್ಡೋರು. ಆಕ್ಚುಲಿ ನ ನಿಮ್ಗೊಂದ ಕೇಳ್ಬೇಕು. ಆ ನೀವು ಕ್ರಿಕೆಟ್ ಆಯ್ತು ನಿಮ್ದು ಹ ಇದು ಕ್ರಿಕೆಟ್ ಈಸಲ ಮ್ಯಾಚ್ ಈ ಸಲ ಮ್ಯಾಚ್ ಹೆಂಗಿತ್ತು.
ಅಯ್ಯೋ ಮ್ಯಾಚ್ ಕತೆ ಏನ್ ಹೇಳ್ತೀರಾ. ನೈಟು
ಅ
ಹಲೋ ಹಾ ಹೇಳಿ ಹೇಳಕ್ಕೆ ಅ ಸೈತೆ
ಫುಲ್ಟೈಟೋ ಒನ್ ಒಂದ ಟೈಮ್ವರೆಗೆ ಜಾಲಿ
ುಲ್ ಮ್ಯಾಚ್ ಅಂತ ಸಿ ಕಾಪಟ್ಟೆ ಇಷ್ಟ ಆಯ್ತು ನಾನಂತೂ ಮೈಸೂರಲ್ಲಿ ಅಲೋ ಕೇಳಳ್ತಿದಯ ನನ್ ವಯ್ಸು
ಆರ್ ರ್ಸಿಬಿನವಿನ್ಗುತ್ತೆ ಅಂತ
ಹ ಜೀಟಿ ಸ್ವಲ್ಪ ಡೆಲ್ಲ ಹೊಡಿತು ಅಲ್ವಾ ಜೀಟಿ ಫುಲ್ ದಲ್ವದಿತು ಏನಂದ ವು ನ ವಿರಾಟ್ ವಿರಾಟ್ ಅಂತು ಲಾಸ್ಟ್ನಿ ಸೈಕ ಹೊಡದ ಸಿಕ್ಕ ಕರೆಕ್ಟಗ ಇಲ್ಲಿ ಎರಡೇ ಬಾಲ್ ಇತ್ತು ಎರಡ್ ವಾಲ ಒಂದ್ ಬಾಲ್ ಇಐತ್ತು ಸಿಡ್ದ
ಅಂದ್ರೆ ವಿರಾಟ್ ಕೊಹ್ಲಿ ಔಟ್ ಆಗಿದ್ರೆ ಮ್ಯಾಚೇ ವಿನ್ ಆಗ್ತಿರ್ಲಿಲ್ಲ
ಹ ಹೌದು ಅದ್ರೆ ಏನ್ ಗೊತ್ತಾ ಜಸ್ು ಮ್ಯಾಸು ಅಂದೆ ಅವನು ಅ ಓಟ್ಗಿದ್ದಾನೆ ಅಂತ ತೋರ್ಸಿದ್ರು ಫಸ್ು ಆಮೇಲೆ ಅವನ್ ನಟ್ ಔಟ್ ಆಗಿದ್ದಾನೆ ಅಂತ ಗೊತ್ತಾದ ತಕ್ಷಣ ು ಖುಷು ಇಗ
ಅವನ ಕಾನ್ಫಿಡೆನ್ಸ್ ಲೆವೆಲ್ ಫುಲ್ ಇದೆ
ಹ್ಮ್ ಹಾಗಾಗಿರ್ಲಿಲ್ಲ ಅಂತ
ರ
ಹ್ಮ್ ಗೊತ್ತತ್ತು ಬಗ್ಗೆ ಎಲ್ಲ ಗೊತ್ತಿತ್ತು ಆದ್ರೂ ಸಖತ್ಾಗಿ ಆಟಾಡ್ದ ಇವರಂತ ರಜಾ